ಹಲೋ.
ಹಲೋ ಹಲೋ ಕೇಳ್ಸ್ತೀದೇನಾ ಹಲೋ. ಹಾ ಆರಾಮಿದ್ದೀನ್ರಿ ನೀವ್ ಆರಾಮಿದ್ದೀರಾ. ಹ್ಞ ಹ ಬೇ ಮನೆಯಲೆೆಲ್ಲ ಮನೇಲೆೆಲ್ಲ ಚೆನ್ನಾಗಿದ್ದಾರ.
ಹ ಮನೇಲಿ ಎಲ್ರೂ ಚೆನ್ನಾಯಿದರ ನೋಡ್ರಿ ಅಲ್ಲಿ ಎಲ್ರೂ ಚೆನ್ನ ಇದಾರ.
ಹೂ ರಿ ಚೆನ್ನಾಗಿದ್ದಾರೆ ಮನೆಲೆಲ್ಲ ಮಳೆ ಬಂದಿದೆನಾ ನಿಮ್ ಮನೆ ಹತ್ರ.
ಹಾ ಬಂದಿದೆ ನೋಡ್ರಿ ಸ್ವಲ್ಪ ಸ್ವಲ್ಪ ಬಂದು ಹೋಯ್ತು ನೋಡ್ರಿ ನಿಮ್ ಮನೆ ಹತ್ರ.
ಹ್ಞೂ ಸಾಯಂಕಾಲನೇ ಬಂದು ಹೋಯ್ತು ಮತ್ತೇನು ಬರಲಿಲ್ಲ.
ಹೌದ್ರಾ ನಮನ ಹತ್ರನು ಇಲ್ಲ ನೋಡ್ರಿ ವಾತಾವರಣನೂ ತಂಪಾಗಿದೆ ಅಷ್ಟೇ ಮತ್ತೇನು ಬಂದಿಲ್ಲ ಹೌದ್ರಾ ನಿಮ್ಮ ಆ ಪಕ್ಷಿಗಳೆಲ್ಲ ಚಿಲಿ ಪಿಲಿ ಅಂತಿರ್ತವ ಏನಾದ್ರು ಇಲ್ಲ ನಿಮ್ಮನೆ ಹತ್ರನು.
ಮನೆ ಹತ್ರ ಬರ್ತವ ರೀ ಸ್ವಲ್ಪ ಕಡಿಮೆ ಏನಂ ದ್ರ ಇವಾಗ ಗಿಡಗಳು ಕಡಿಮೆ ಆಗಿದ್ದವಲಾ. ಇಲ್ಲಂದ್ರ ಸ್ವಲ್ಪ ಮರಗಳು ಗಿಡಗಳು ಅದ್ರಿಂದ ಪಕ್ಷಿ ಕ್ಷಿಗಳು ಬರೋದ ಸ್ವಲ್ಪ ಕಡಿಮೆ ಎಲ್ಲಿ ಪಕ್ಷಿ ಮರಗಳ ಇದ್ರೆ ಅಲ್ಲಿ ಬರ್ತವೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಸುಮ್ನೆ ಕಿರ್ಚ್ಕೊಂಡು ಹೋಗ್ತಾವ ಅಷ್ಟೆ ಎಲ್ಲೂ ನಿಂತ್ಕೊಂಡು ಹೋಗೋದು ಆತರ ಏನ್ ಮಾಡಲ್ಲರಿ ಅದು ಅಂಗೂ ಸ್ವಲ್ಪ ಸ್ವತಂತ್ರ ಸ್ವತಂತ್ರ ಅವು ಸ್ವತಂತ್ರ ಅನ್ಕೊಂಡ್ರೆ ಅವಕ್ಕೂ ಸ್ವತಂತ್ರ್ಯ ಇಲ್ದಂಗ ಆಗ್ತದೆ ಈಗ.
ಹೌದು ನೋಡ್ರಿ. ಅ ಅದು ಈಗ ಜನ ಬ ಏನ್ ಮಾಡ್ತಾರೆ ಅರಣ್ಯ ನ್ ಮಾಡ್ತಾರಲ್ಲಾ.
ಹ್ಮ ಅರಣ್ಯ ನಾಶ ಮಾಡದ ಇದ್ ಮಾಡ್ತಾರಲ್ಲ ಹೌದು.
ಮಾಡ್ತಾರಲ್ಲ ಇಲ್ಲಂದ್ರ ಗಿಡಗಳು ಇದ್ದು ಗಿಡಗಳು ಕಡ್ದ್ ಬಿಟ್ಟು ಮನೆ ಕಟ್ಕೊಡೋದು ಮಾಡ್ತಾರಲ್ಲ ಅವು ಏನ್ ಮಾಡ್ತಾವ ಅದ್ರಂಗ ನೋಡ್ರ ಹ ಈಗ ಈಗ ಒಂದು ನಾಲ್ಕು ಸರಿ ಹೆಂಗ ಪಕ್ ಪಕ್ಷಿಗಳೇ ಕಾಣ್ತಾನೆ ಇಲ್ಲ ಈಗ ಚಿಕ್ಕ ಚಿಕ್ಕ ಅವಾಗ ಎಲ್ಲಿ ಬೆಳ ಕರ್ದಿ ಕಿಚ್ ಕಿಚ್ ಕಿಚ್ ಕಿಚ್ ಇಂದ ಸೌಂಡ್ ಕೇಳ್ತಿತ್ತು ಈಗ ಕೇಳ್ ಸರಿ ಆ ಈಗ ಒಂದ್ಬಿಟ್ಟು ಸೌಂಡೇ ಕೇಳಿಸ ಹೌದು ರೀ. ಹೌದ ಇಲ್ಲ ರೀ ನಿಮ್ದ
ಫೋನಲ್ಲೇ ಅಲಾರಾಮ್ಗಳ ಆಗ್ಬಿಟ್ಟತಾ ಚು ಏನಂತೀರ. ಹ್ಮ್ ಕೋಳಿ ಕೂಗೋದೇನಿಲ್ಲ ಈಗ ನಮ್ ಫೋನಲ್ ಕೂಗೋದ ಆ ಜಾಸ್ತಿ
ಹ್ಮ ನಮ್ ಫೋನಲ್ಲಿ ಕೂಗೋದೇ ಜಾಸ್ತಿ. ನೋಡ್ರಿ ಈಗ.
ಏಲಾವುಕ್ಕು ಒಂದೊಂದ್ ರೀತಿ.
ಹ್ಮ್ ಹ ಅವ್ನು ಈಗ ನೋಡ್ರಿ ಆನೆಗಳಂತೆ ಇದು ಹುಲಿಗಳಂತೆ ಸಿಂಹಗಳು ರೋಡ್ ಹ್ಯಾಂಗ್ ಬರ್ತಾ ಇದಾವೆ ಜನಗಳ ಮಧ್ಯೆ ಹ್ಯಾಂಗ ಬರ್ತ ರ್ತಾ ಇದೇವಿ ನಾವ ಈಗ ಅರಣ್ಯ ನಾಶ ಮಾಡೋದ್ರಿಂದ ನಾವು ಹೊರಗಡೆ ಬರ್ತಾ ಇದ್ದವು. ನಾವ್ ಏನ್ ಮಾಡ್ತೀವಿ. ಆ ಮತ್ತೆ ನಾವ್ ಈಗ ನಾವು ಈಗ ಅವು ನಾವು ಇರೋ ಕಡೆ ಜಾಗದಲ್ಲಿ ಬರ್ತಾ ಇವೆ. ಅವು ಇರೋ ಕಡೆ ನಾವು ಹೋಗ್ತಾ ಇದ್ದೀವಿ.
ಹ್ಮ್ ಹಂಗಾಗಿ ಏನ್ ಮಾಡ್ತದೆ ಅವು ಭಯಪಟ್ಟು ನಮ್ಮನ್ನ ಏನೋ ಮಾಡ್ತವ ಅಂತ ಅವು ಹೊರಗಡೆ ಬರ್ತಾ ಇದಾವ.
ಹೌದಾ ಇಲ್ಲ ಹ್ಮ ಮತ್ತೆ ಈಗ ನೋಡ್ರಿ ಅಲ್ಲಿ. ಎಲ್ಲಿ ಕಾಣ್ತಿತೆ ಸಿಂಹ ಇಲ್ಲಿ ಕಾಣ್. ಹ ಅದು ಅವ್ರ್ದು ಅವ. ಸ್ವಾತಂತ್ರ ನಾವು ಕಿತ್ಕೊಂಡ್ ಬದುಕ್ತಾ ಇದ್ದೀವಿ.
ಹ್ಮ್ ಇನ್ನ ಎಲ್ಲಿ ಅವು ನಮ್ನ ಜೀವ್ನ ಮಾಡಕ್ ಬಿಡ್ತಾವೇ ಹೇಳಿ. ಎಲ್ಲಾದ್ರೂ ಸಿಕ್ಕಿದೆ.
ನೀವು ನಮ್ದ ನೇಮದಿ ಹಾಳು ಮಾಡ್ತಿದೀರ ನಾವು ನಿಮ್ದು ನೇಮದಿ ಹಾಳ್ ಮಾಡ್ತೀವಿ ಅಂತ್ ಹೊರಗಡೆ. ಹಾ ಮತ್ತ ಏನ್ ಮಾಡ್ತಾರೆ ಈಗು ಫುಲ್. ಹಾ ಈಗಿಲ್ಲ ನಾವ ಇಲ್ಲ. ಹತ್ರ ಹೋಗೋದು ಅದನ್ ಕಿತ್ ತಗೊಂಡ್ ಬರೋದು ಇದನ್ ಕಿತ್ಕೊಂಡ್ ಬರದೆ. ಎಲ್ಲ ಮಾಡ್ತೀವಿ ಅರಣ್ಯನಾಶ ಮಾಡೋದಾಗ್ಲಿ. ಈಗ ಅಲ್ಲಿ ಇಲ್ಲಿ ಮರಗಳಿದ್ರೆ ಅವು ಕಡಿಯೋದಾಗ್ಲಿ ಮನೆ ಕಟ್ಕಳೋದಾಗ್ಲಿ. ಎಲ್ಲಾ ಮಾಡ್ತಾ ಇದ್ದೀವಿ ಅವು ಏನ್ ಮಾಡ್ತವೆ ಇಲ್ಲಾ ಬಿಡ್ರಿ. ನಾ ನಾವು ಔಟ್ರ ನಾಶ ಮಾಡ ನಾವು ಹಿಂಗೆ ಮಾಡ್ತಾ ಇದವ ನೋಡ್ರಿ. ಸಣ್ಣ ಸಣ್ಣ ಪಕ್ಷಿಗಳಲ್ಲ ಕಾಣ್ತೀರಿ. ಹಾ ಅವಾಗ ನೋಡ್ರಿ ಸಣ್ಣ ಸಣ್ಣ ಪಕ್ಷಿಗಳೆಲ್ಲ ಬಂದು ಕೂರೋದೇನು ಮನೆ ಮುಂದೆಗಳೇ. ಆಟ ಆ ಇದು ಆಡೋದು ಹಂಗ ನೋಡ್ತಾ ಇದ್ವಿ. ಈಗ ಹೆಂಗ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಪಕ್ಷಿಗಳು ಕಾಣಲ್ಲ. ನಮ್ಮ ಮಕ್ಕಳಿಗೆ. ಅಮ್ಮ ಅವೇನು ಅಮ್ಮ ಇವೇನು ಅಂದ್ರೆ ನಾಳೆ ನಾವು ಫೋಟೋದಲ್ಲಿ ತೋರ್ಸ್ಬೇಕಾಗತ್ತೆ ಮಕ್ಳಿಗೆ. ನೋಡು ನಮ್ ಕಾಲದಲ್ಲಿ ಈ ಪಕ್ಷಿ ಇತ್ತು ನೋಡು ನಮ್ಮ ಕಾಲದಲ್ಲಿ. ಹಾಗೆ ಆಗ್ತಾ ಇದೆ ಎಲ್ಲಾ.
ಅವಾಗ ಮಕ್ಕಳಿಗೆ ನಾವ ಎಲ್ಲರೂ ನಮ್ಗೆಲ್ಲಾ. ಚಂದಮಮನ ತೋರ್ರಿಸಿಕೊಂಡು ಊಟ ಮಾಡಿಸಿ ಆಮೇಲೆ ಪಕ್ಷಿಗಳು ತೋರ್ಸ್ಕೊಂಡು ಪ್ರಾಣಿಗಳು ತೋರ್ಸ್ಕೊಂಡು ನಾಯಿ ಬಂತು ನೋಡು ಮರಿ ಬಂತು. ಅಂತ ಹೇಳಿ ಊಟ ತಿನ್ಸ್ತಿದ್ರೆ ಎದರಿಸುತಿದ್ರು ಇವಾಗ ಯಾವತಾರ. ಯಾವ್ದೂಇಲ್ಲಾರಿ. ಯಾವಾಗ ಫೋನ್ ಕೊಡ್ಬೇಕು ಸುಮ್ಮ್ನೆ ಆಯ್ತು ಊಟ ತಿನ್ಬೇಕು ಹಂಗ ಆಗಿದ ಅವ್ರಿಗೆ.
ಹಂಗೆ ಆಗಿದೆ ಈಗ. ಬೆಕ್ಕಿನ ಮರಿಗಳನ್ನ ಕೂಡ ಈಗ ಸಾಕದು ಕಡಿಮೆ ಆಗ್ಬಿಟ್ಟಿದೆ ಅದರಲ್ಲಿ. ಅವನುೂ ಕಾಣ್ತಾ ಇಲ್ಲ ಈಗ ಅವು ಕಡಿಮೆ ಆಗಿದಾವ.
ಕಡಿಮೆ ಆಗುತ್ತೆ. ಈಗ. ಯಾವು ಏನು ಕಾಣಸೋದೇ ಇಲ್ಲ ಇವಾಗೇಏನು ಏನಂತಾರದೇನು ಒಳ್ಳೇದು ಕೆಟ್ಟ್ದು ಇದ್ರಿಂದ ಇದು ಒಳ್ಳೇದಾಗುತ್ತೆ ಇದ್ರಿಂದ ಕೆಟ್ಟದಾಗುತ್ತೆ. ಅದು ಶಾಸ್ತ್ರಗಳನ್ನ ತುಂಬಾ ನಂಬ್ತಿದಿದ್ದಾರೆ ಈಗ.
ಹ. ಪಕ್ಷಿ ನೋಡಿದ್ರೆ ಅದಾಗುತ್ತೆ ಈ ಪಕ್ಷಿ ನೋಡಿದ್ರೆ ಇದು ಆಗುತ್ತೆ ಅಂದಬಿಟ್ಟು ಎಲ್ಲ ಪಕ್ಷಿಗಳನ್ನ ಆಗ್ತಾ ಇದಾದೇ ಅದ್ರಲ್ಲಿ ಈ ಮೊಬೈಲ್ ಬಂದ್ ಆಗ್ಲಿಂದ ಅಂತೂ ಪಕ್ಷಿಗಳ ಇಲ್ಲೇ ಇಲ್ಲ ಜಾಸ್ತಿ. ಮೊಬೈಲ್ಗಳು ಹೆಚ್ಚ ಇಷ್ಟ ಹೆಚ್ಚಾಗ್ತಿದವು. ಅಲ್ಲಿ ಪಕ್ಷಿಗಳು ಕೂಡ ಕಡಿಮೆ ಆಗ್ತಾ ಇದೆ ಈಗ. ಈಗ ನಮ್ ದಂಗ ಮುಂದುವರಿತಾ ಇದೆ ನೋಡ್ರಿ ಹಂಗಾಗಿ. ಎಷ್ಟು ಫಾಸ್ಟ್ ಆಗ ಹೋಗತ ಇದ್ ಇದದುನ್ ಹಂಗೆ ಹೋಗ್ತ ಇದವಿ ಅವು ಕಾಣ್ತಾ ಇವು ಕಾಣತಾ ಇಲ್ಲ ಅಂದ್ಬಿಟ್ಟು. ಟ್ಟ್ ಅಂದ್ಬಿಟ್ಟ ಹೋಗ್ತಿದೀವಿ ಈಗ ನಾ
ಹೌದ್ರೀ ಅದ ನಿಜಾನೇ ನೋಡಿ ಹಂಗೆ ಆಗ್ತಿದೆ ಈಗ ಪ್ರಪಂಚ ಎಲ್ಲ.
ಹ ಈಗ ನಾವು ಕಾಪಾಡ ಪಕ್ಷಿಗಳನಾಗ್ಲಿ ಪ್ರಾಣಿಗಳನಾಗ್ಲಿ ನಾವು ಕಾಪಾಡ್ಕೊಂತ ಬಂದಂಗಿಲ್ಲ. ನಮ್ಮ್ ಮಕ್ಳಿಗಲ್ಲ ಹ ಹೌದಲ್ಲಾ ಇದು ಪಕ್ಷಿ ಆ ಅದು ಅಲ್ಲ.
ಹ್ಮ ನಾವ್ ಯಾವ್ದನ್ನ ಗೌರವ ಕೊಟ್ರೆ. ಅವರ ಅದನ್ನ ಗೌರವ ಕೊಡ್ತಾರೆ ಮಕ್ಕಳು.
ಅದೇ ನೋಡ್ರಿ. ಅದು ಬಿಟ್ಟು ಇಲ್ಲ ನಮ್ಮ್ ಮಕ್ಳಿಗೆ ಏನಾಗತ್ತ ಅದೆ ಹೇಳ್ತೀದಿನಲ್ರಿ ಫೋಟೋದಲ್ಲಿ ತೋರಸ್ಬೇಕು. ನೋಡ್ರಪ್ಪಾ ಗಿಳಿ ಅಂದ್ರೆ ಹಿಂಗ್ ಇತ್ತು ಕಾಗೆ ಅಂದ್ರೆ ಹಿಂಗಿತ್ತು ಈಗ ನೋಡ್ರಿ ಕಾಗೆಗಳು ಕೂಡ. ಕಡಿಮೆ ಆಗ್ಬಿಟ್ಟದವ ಈಗಲೇ ಅವಾಗ ಇಲ್ಲಿ ಎಷ್ಟು ಅದ್ದ್ಯಾಡತಿದ್ದುವರಿ. ಕಾಗೆಗಳ ಕಡಮೆ ಆಗ್
ಅವಾಗ ಏನಂತಾರೆ ಯಾರಾದ್ರೂ ತೀರ್ಕೊಂಡ್ರಗಿನ ಅದೇನೋ ಊಟ ಇಡ್ತಾರಲ್ಲ ಅದಕ್ಕೆ ಕಾಗೆಗಳು ಕುಪ್ಪೆ ಕುಪ್ಪೆ ಬರ್ತಾ ಇದ್ವು ಇವಾಗ ಕಾಗೆ. ಗಳಿಗೋಸ್ಕರ ನಾವೇ ಕಾಯ್ತಿದ್ದೀವಿ.
ಕಾಯ್ತಾ ಇದೀವಿ ನಾವೇ ಅದರಿಂದೆ ಓಡ ಹೋಗ್ತಾ ಇದಿವಿ.
ನಂಗ ಹಾಳ್ ಮಾಡ್ತಿದ್ದೀವಿ.
ನಿಮಿಷ ಅಷ್ಟು ಮಾಡ್ತಾ ಇದ್ದೀವಿ ನಾವೀಗ ನಾವೇ. ಅದ್ರಿಂದ ಅವದ್ರಿಂದೆ ಓಡ್ತಾ ಇದೀವಿ ಈಗ ನಾವೇ.
ಹ ಅವ್ ಮುಂಚೆ ಅವು ನಮ್ಮತ್ರ ಬರ್ತಾ ಇದ್ದೀವ ನಾವೇ ಅವ್ರ ಹತ್ರ ಹೋಗಿ. ಅವ್ರನ್ನೆ ಕೇಳ್ಕೊಂಡಂಗ ಆಗ್ತಿದೆಲ್ಲ.
ಹ ಅದೇ ನೋಡ್ರಿ ಈಗ ಹಂಗ ಅದನ್ನೇ ಹೇಳ್ತಿದನಲ್ಲ. ಈಗ ಹೆಂಗ ಆಗ್ತಿದೆ ಇದು ಎಲ್ಲವ ಇದಾಗ ಮುಂದ ಮುಂದುವರಿತಾ ಇರೋ ಇರೋ ಪ್ರಪಂಚದಲ್ಲಿ. ಹಿಂದೆ ಇರೋದೆಲ್ಲಾ ಹೋಗ್ತಾ ಇದೆ ಈಗ. ನಾವೇನ್ ಮಾ ಅದಕ್ಕೆ ಮತ್ತೆ ಸುಮ್ಮ್ನೆ ಬರ್ತಾವೇನ್ರಿ ಆ ರೋಗಗಳು ಈ ರೋಗಗಳು. ನಾವ ಎಷ್ಟೋ ಇದ ಮುಂದುವರಿತಾ ಹೋಗ್ತಿವೋ ನಮ ಇಷ್ಟಿಗೆ ನಮ್ಮ ಆಯುಷ್ಯ ಅಷ್ಟೇ ಆಗ್ತಾ ಇದೆ. ಈಗ ಇದನ್ನು ಅಷ್ಟೇ ಆಗ್ತಾ ಇದೆ ಹೌದಾ ಇಲ್ಲರಿ ನಾವೇನಾದ್ರು
ಅದ ಯಾರು ತಲೆ ಕೆಡ್ಸ್ಕೊಳಲ್ಲ ನೋಡ್ರಿ ಇಲ್ಲಿ ಎಲ್ಲಾನೂ ಮನುಷ್ಯರನ್ನ ಮರ್ತ್ ಬಿಟ್ಟಿದ್ದಾರೆ ಅವ್ರವರು ಅವ್ರ್ದೇ ಆದಂತ ಒಂದು ಪ್ರಪಂಚನ.
ಸೃಷ್ಟಿ ಮಾಡ್ಕೊಂಡ ಬಿಟ್ಟಿದಾರೆ ಹ ಅದೇ ನೋಡಿ ಸೃಷ್ಟಿ ಮಾಡ್ಕೊಂಡ್ ಬಿಟ್ಟಾರ ಏನ್ ಮಾಡ್ತಾರಿ. ಸಣ್ಣ ಸಣ್ಣ ಸಣ್ಣ ಸಣ್ಣ್ ಸಣ್ಣ ಮಕ್ಳಗು ಏನು ಹೇಳ್ ಕೊಡ್ತಾನು ಇಲ್ಲ ಇದು ನೋಡ್ರಿ ಇದು ಹಿಂಗೆ ಅಂತಾನೂ ಇಲ್ಲ. ಇಲ್ಲ ಏನ ಅರಣ್ಯ ನಾಶ ಮಾಡೋದಾಗಲಿ. ಈಗ ಪ್ರತಿಯೊಂದು ನೋಡ್ರಿ ಮರಗಳ ಗಿಡ ನೆಡ್ರಿ. ನೋಡ್ರಿ ಸಾಲು ಮರದ ತಿಮ್ಮಕ್ಕ ಏನ್ ಕೊಟ್ಲು ಅಷ್ಟೆಲ್ಲಾ ಮಕ್ಕ ಗಿಡಗಳನ್ನ ಮ್ ಕ್ಳನ್ಕೊಂಡ ಬೆಳಸಿದ್ಲು ನಾವ ಎಲ್ಲಿ ಬೆಳಸ್ತಾ ಇದೀವ್ರೀ ಈಗ.
ನಾವ್ ಎಲ್ಲಿ ಬೆಳೆಸ್ತೀವ್ರೀ ಇನ್ನ ಅದನ್ನ ಇದು ಮಾಡಕ್ಕೆ ನಾಶ ಮಾಡಕ್ಕೆ ರೆಡಿ ಇರ್ತೀವಿ ನಾ
ಹ್ಮ್ ಹೌದು ನಮ್ಗ ಅದು ಬೆಣ್ಣು ಹಾಕಿ ನೋಡ್ರಿ ಎಷ್ಟು ಗಿಡಗಳನ್ನ ಬಿಳ ಸ್ತೀದಾಳಲ್ಲರಿ ಮಾ ಸಾಲು ಮರದ ತಿಮ್ಮಕ್ಕ ಆ ಮಕ್ ಗಿಡಗಳನ್ನೆಲ್ಲ ಎಷ್ಟು ಉಳಿಸಕೊಂಡ್ ಹೋಗ್ತಿದೆ. ಹ್ಮ್.
ಅದ್ರಲ್ಲೇ ಜೀವನ ಮಾಡಿ ಆಯಮ್ಮ ಅದ್ರಲ್ಲೇ ಪ್ರಾಣ ಬಿಟ್ಲು.
ಪ್ರಾಣ ಹ್ಮ್ ಪ್ರಾಣ ಬಿಟ್ಲು ಆಯಮ್ಮ. ಅದನ್ನೇ ಹೇಳ್ತೀನಲ್ಲರೀ ಅಷ್ಟ್ ಎಲ್ಲ ನೋಡ್ರಿ ಆಯಮ್ಮ ಉಳಸ್ಕೊಂತ ಬಂದ್ಲು. ನಾವ್ ಏನ್ ಮಾಡ್ತಿವಿ ಇಲ್ಲ ನಾಶ ಮಾಡ್ಕೋ ಅಂತ ಬರ್ತೈವ. ನೋಡ್ರಿ ಅವಾಗ ಉಸಿರಾಡಕ್ಕೂ ನಮಗ ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ನಮ್ಗೆ ನಾವ್ ಎಷ್ಟು ಬೆಳೆಸ್ತಾ ಹೋಗ್ತೇವೋ ಅಷ್ಟ ನಮ್ಗ ಒಳ್ಳೆ ಗಾಳಿ ಒಳ್ಳೆ ಆರೋಗ್ಯ ಸಿಗುತ್ತ ಈಗ ಬಂದ ನಾವ ಎಷ್ಟು ನಾವಿಷ್ಠ ಮಾಡ್ಕೊತ ಹ್ಮ ಹ್ಮ ಗದನೇ ಹಂಗೆ ಆಗ್ತಾ ಇದೆ ನೋಡ್ರಿ.
ಒಳ್ಳೆ ಗಾಳಿ ಯಾವ್ದ ಅಂತ ಗೊತ್ತಾಗ್ತಿಲ್ಲ ಕೆಟ್ಟ ಗಾಳಿ ಯಾವ್ದ ಅಂತಾನೂ ಗೊತ್
ತನು ಗೊತ್ತಾಗ್ತಿಲ್ಲ ಈಗ ನೋಡಿ ಬ ಕೂಡಕ ಪಕ್ಷಿಗಳಿಗೆ ಮರಗಳು ಇರ್ತಾ ಇಲ್ಲ.
ಹೌದು ಪಕ್ಷಿಗಳು ಮರಗಳ ಇರ್ತಾ ಇಲ್ಲ.
ಲ್ಲ ಇರ್ತಾ ಇಲ್ಲ ನಾವ್ ಎಲ್ಲಿರಿ ಅವಾಗ ಒಂತರ ವಿಧ ವಿಧವಾದ ಪಕ್ಷಿಗಳು ಬರ್ತಾ ಇದವ ಈಗ ವಿಧ ವಿಧವಾದ ಪಕ್ಷಿಗಳ ಇಲ ಒಂದು ಎರಡು ನೋಡ ರೇ ಅವೇ ಪಕ್ಷಿ ಹ್ಮ ಹಂಗ ಆಗ್ತಾ ಇದೆ.
ಇಲ್ಲರೀ ಅವಾಗಿನ ಪಕ್ಷಿಗಳು.
ಹೌದು.
ಅವಾಗಿನ ಪಕ್ಷಿಗಳ ನಾವ ಏನಾದ್ರು ಟ್ರೈನಲ್ಲಿ ಆತರ ಹೋಗ್ತಾ ಇದ್ದಾಗ ಎಷ್ಟೋ ಓಪ ನವಿಲು ಎಲ್ಲಾ ಕಾಣ ತ ಇದ್ವು ಎದೂರಗಡೆ ನಮ್ಗೆ ಕಾಡಲ್ಲಿ ಅರಣ್ಯದ್ರಲ್ಲೇ ಕಾಣಿಸತಾ ಇತ್ತ ಇವಾಗ ಎಲ್ಲಿ ಕಾಣಸ್ತವ್ರಿ ಇವಾಗ ಇನ್ನ ನೋಡಿ ಎಲ್ಲಾದ್ರು ನವಲು ಅನ್ನೋದ ತು ಇಲ್ಲಿ ರೋಡಲ್ಲಿ ಅಡ್ಡಾಡ್ತಿದಾವ ಈಗ
ಹೌದ್ರಾ
ಅಡ್ಡಾಡ್ತಿದಾವ್ರಿ ನಾನು ಒಂದ್ಸತಿ ಯಾವಾಗಂದ್ರೆ ಲಾಸ್ಟ್ ಇಯರ್ ಒಂದ್ಸತ್ ನೋಡಿದ್ದೆ. ನಾನೀಲ್ಲಿ ವರ್ಕ್ ಮಾಡ್ತಿದ್ನಲ್ಲಾ ಇಲ್ಲಿ ಕೆಲ್ಸ ಅಲ್ಲಿ ರೋಡ್ ಮೇಲೆ ರೀ ಬೈಪ್ ಪಸ್ ರೋಡ್ ಮೇಲೆ ಎಷ್ಟ ಚೆನಾಗ್ ಬಂದು ಮಧ್ಯದಲ್ಲಿ ಊತಿದೆ ಈ ತರ ಮಧ್ಯದಲ್ಲಿ ಒಯ್ದ ಇರುತ್ತಲ್ವಾ.
ಚಂದ ಹ್ಮ
ಮೇಲೆ ಅದ ಎಲ್ಲಾರ ಫೋಟೋ ತಕ್ಕಕೊಳ ನೋಡ್ತಿದ್ದಾರೆ ಹೊರತು ಹೌದ ಅದ ಎದ್ರ ದಿದೆ ನಾವ ಹೋದ್ರೆ ಅನ್ನೋದು ಒ ದು ಮನುಷ್ಯನು ಯೋಚನೆ ಮಾಡಿಲ್ಲ ಅಲ್ಲಿ ಮಾಡಿಲ್ಲ.
ನೋಡ್ರಿ ಅದು ನೀ ಅದ ನೋಡ್ರಿ ಅದ್ರ ಭಯ ಪಡಿಸತೀರಿಂದ್ರ ಅದ ಏನ್ ಮಾಡುತ್ತೆ ಅದು ಸಸಿಟ್ಟಿ ಬಂದ ನಮ್ಮೇಲೆ ಬೀಳತ ಅ
ಹ ಸುಮ್ ಸುಮ್ನೆ ಯಾರು ನಾವೂ ಸುಮ್ನೆ ಯಾರನು ಬಯಕ್ ಕಾಗಲ್ಲ ಅವರು ಸುಮ್ಮನೆ ಯಾರು ನಮ್ಮ ಭಯಕ್ಕಾಗಲ್ಲ.
ಹ್ಮ
ಅವ್ರ ನಮ್ ಅಂದ್ರೆ ನಾವ್ ಅಂದ ತೋರ್ಸ್ತಿವಿ ಅನ್ನಂಗಗೆರ್ತಾರೆ ಎಲ್ಲರು.
ಹ ಅದೇ ನೋಡ್ರಿ ಮತ್ತೆ
ಬಾಯ ಇಲ್ದಿರೋ ಜೀವಗಳಿಗೆ
ಹ್ಮ ನಾವೇನೇ ಇದಾಗ್ಬೇಕಲ್ಲ ನಾವು ಸ್ವಲ್ಪ ದಾರಿ ಮಾಡ್ಕೊಡ್ಬೇಕಲ್ಲ ಅವಕೇ
ಹೌದ್ರಿ ಮಾಡ್ಕೊಡ್ಬೇಕ ಬಾಯಿ ಇಲ್ಲದ ಜೀವಗಳಿಗೆ ಏನ್ ಅರ್ಥ ಆಗ್ತ ಹೇಳು. ಅದಕ್ಕಿರೋ ತಲೆ ನಮಗೂ ಇರಲ್ಲ ಒಂದ ಲೆಕ್ಕಕ್ಕೆ ನೋಡ್ಕೊಂಡ್ರೆ
ಅದೇ ಮತ್ತ ಈಗ ನಾ ಹೋಗಿ ಭಯಪಡಿಸ್ದಾಗ ನಾವು ನಮಗ ಭ
ಸ ಊಟ ಹಾಕಿದ್ರೆ ನೆಕ್ಸ್ಟ್ ಡೇ ಬಂದು ನಮ್ಗೋಸ್ರ ಕಾವು ಮನೆ ಕಾಯ್ತಾ ಇರತ್ತ ನಾವ ಎಲ್ಲಾದ್ರೂ ಊರ್ಗ ಹೋಗಿ ಬಂದ್ರು ಕೂಡ ಅಲ್ಲಿ ಕಾಯ್ತಿರುತ್ತೆ ಅದ.
ಕಾಯ್ತಾ ಇರುತ್ತೆ ಅದು ನಾವು ಸಿಟ್ಟಗೆಸ್ರ ಹ್ಮ ಅದೇ ನೋಡ್ವಿ ಮತ್ತೆ ನಾವ್ ಏನ್ ಮಾಡ್ತೀವಿ ಹೋಗ್ಲಿ ಬಿಡು ಅದೇನು ಅಂತೀವಲ್ಲಾ ಹಂಗಾಗಿ ಅವು ನಮ್ಗೆ ಸಿಟ್ಟಿಗೆ ಬರ್ತವೆ.
ಹೌದ
ಹಾ ಹ ಹ್ಮ ಹ್ಮ ನಮಸ್ತೇರಿ
ಸರಿ
ಹ್ಮ ಸರಿ ಹ ಹ ಹ ಅಡ್ಗೆಮಾಡ್ಬೇಕಲ್ರಿ ಈಗ ಟೈಮ್ ಆಗಿದೆ ಅಲ್ವಾ. ಅಡ್ಗೆ ಮಾಡ್ಬೇಕು ನೋಡ್ರಿ ಹ ಮಲಗ್ತಾರಲ್ವಾ ನಾಳೆ ಮತ್ತೆ ಸೋಮ ವಾರ ಸ್ಕೂಲ್ ಸ್ಟಾರ್ಟ್. ಹ್ಮ್, ಹ್ಮ ಸರಿ ಇಲ್ಲ ಹಾ ಆಯ್ತು.
ಹೌ